ಕೇಳ್ವಲ್ರಿ. ಈತರ ಇತ್ತಲ್ಲ ಹ್ಮ ಓಪನ್ ಆಗ ಹ ಕೇಳ್ಸ್ತದ.
ಆ
ಕೇಳುಸ್ತದಾ ಹೊರಗೂ ಹ್ಮ್
ಯಾರ ಏನು ಮಾತಾಡ್ತವ್ರಲ್ಲ ಪಕ್ಕದಲ್ಲಿ ಇಷ್ಟ್ ಬೇಗ.
ಹೇ ಮಧ್ಯಾಹ್ನ ಹಣ್ಣು ಆ ಒಂದು ಒಂದುವರೆಲಿ ಮಾಡಿದ್ದು ಯಾಕ ಗೊತ್ ಒಟ್ರಾಸಿ ಹಾ ಅನ್ನ ಮಾಡ್ಬೇಕು.
ಇನ್ ಹೋಗ ಮಾಡ್ಬೇಕ್ ಈಗ?
ಹ್ಮ್ ಇನ್ನೇನು ಅದಿಕ್ಕೆ ಹೋಯ್ತಾ ಇರೋದು, ಇಲ್ಲ ಇಷ್ಟು ಬೇಗ ಹೋಯ್ತಿದ್ದ ನಾನು ಹೋಗಿ ಅನ್ನ ಮಾಡ್ಕೊಂಡು ಅಷ್ ತಿನ್ಬೇಕು. ಹ್ಮ್ ಮನೆ ಬಾ ಅಂತಂದ ಇದ್ ಮಾಡಿದ್ರು ಬಾ ಬಾ ಬಂದ್ ಸಾರ್ ತಕೋ ಹೋಗು ಅಂತ ಸಾಂಬರ್ ಮಾಡ್ಕೊಡ್ತನ್ ಬಾ ಬೆಳಿಗ್ಗೆ ಹೋಗೆ ಅಂತ ನಾ ಇಲ್ಲಕ್ಕಪ್ಪ ಅಂದುಬಿಟ್ಟನ್ ಬಂದ್ಬಿಟ್ಟಿ. ಬೇಡ ಅನ್ಬಿಟ್ ಹ್ಮ್
ನಿಮ್ಮ ಅಮ್ಮ ಅಜ್ಜಿಯರೆಲ್ಲ ಅಲ್ಲೇ ಇದಾರ.
ಹೂ ಹೂ ಹ್ ಹ್ಮ್
ಇಂತರ್ ನಿಮ್ಮ ಮಾವ. ಯಾರ್ ಯಾರು ನಿಮ್ಮ ಮನೆ ಒಳಗೆ ಅವ್ರರಲ.
ಹ್ಮ್ ತಾತ ಹ್ಮ್ ಯಾರು ಇಲ್ಲ ಅ ಮತ್ತ್ ಇನ್ಯಾರು ಇದ್ರು. ಹ್ಮ ಯಾರ?
ಕೊಳ್ಳೋರ್ ಅಣ್ಣ ಬಂದಿದಾನ್
ಬೆಳಗ್ಗೆನೇ
ಇಲ್ಲ ಇವಾಗ ಅಲ್ಲಿ ನಿಂತ್ ದ್ರು ಬಂದ್ಗಿಂದ್ರ ಅಂತ ಅನ್ಕೊಂಡೆ
ಬಂದಿಲ್ಲ ಹಾ ಅಲ್ಲಿ ಹ್ಮ್ ತಾತ
ಈಗ ಅವ, ನಾಳೆ ಏನ್ ಮಾಡೋದ್ ನೋಡ್ಬೇಕ
ಏನ್ ಹ ಜೀವನ ಇಂಪಾರ್ಟೆಂಟ್ ಫಸ್ಟ್ ಮನ್ಸಂಗ. ಸರಿ ಹೆಚ್ಚು ಕಮ್ಮಿ ಆಯ್ತು ಬೇಗ ಬಂದ್ರೆ ಬೇಗಾನೆ ಹೋಗನ ಆಯ್ತು ಎಷ್ಟು ಗಂಟೆ? ಬೆಳಗ್ಗೆ ಬೆಳಿಗ್ ಬರ್ತಾನಂತಮ್ಮ ಊರಿಂದ ನಂದ ಒಂಟೋಗನ ಅವ
ಹ, ಹಾಗರ ಅವ್ನ್ ಬಾರದಿನ್ನ ಲೇಟ್ ಐತ.
ಬೆಳಗ್ಗೆ ಅಷ್ಟೊತ್ತ ಎದ್ ಬರ್ತಾನ ಅವನು. ಪ್ರಸಾದ ಕೂಡಕ್ ಹೋಗಿರೋದು ಬೇರೆ ಊರ್ಗೂ ಪ್ರಸಾದ ಕೂಡಕ ಹೊಗಾನ್ ಅವ ನಾಳೆ ದೇವಸ್ಥಾನಕ್ಕೆ ಹೋಗಬೇಕು ಅವ, ಕುರ್ಮಗಡ್ಡೆ.
ಏ.. ಅವ್ನ್ ಹೊಯ್ತಾನ ಇಷ್ಟೊತ್ತಿಗೆ ಏನಂತೆ ರೂಲ್ಸ್ ಇದ್ದಬೇಕಾ?
ಅಲ್ಲ ಹೋಗ್ಬೇಕಲ್ಲ ಬಂದು, ಬಂದು ಮನ್ಯಾಗ ಸ್ನಾನ ಆಗಿರ ಮಾಡ್ಕೋಬೇಕ ಅರ್ಥ ಆಯ್ತಾ
ಅವನು ಇನ್ನ ಲೇಟ.. ಬರಲ್ಲ
ಇಲ್ಲ ಕಣ್ ಬಿಡ. ಬೇಗನೆ ಬರದು ಅವ್ನು. ಬೇಗ ಬರ್ತಾರ? ಕೇಳ್ಕಂದಮ್ಮ ಮಾತಾಡ್ಬಿಟ್ಟ ನಮ್ಮಲ್ಲಿ ಅ ನಾವು ನಮ್ಮ ವಾತಾವರಣ ಬಂದ್ಬಿಡ್ಬೋಡಿತ್ತು
ಇನ್ನೊಂದ ಸರಿ ನಮ್ಮ ಮಗಳನ್ನ ಕೇಳ್ಕತ್ತೀನಿ. ಇನ್ನೊಂದ್ ಸರಿ ಕೇಳ್ಕತ್ತೀನಿ ಯಶೋದ್ಕೆನಾ ಅಂದೇ ಆಮೇಲೆ ಆ ಯಶೋ ಕೇಳ್ಕೊ ಏನಂದ ನೋಡ್ಕೊಂಡ
ಏ.. ನಿನ್ ಮನೆಯವ್ರ ಕಳ್ಸ ಮುಂದಾಗಿ, ನಿನ್ ಪಾಡಿಗ್ ನೀನೋಗು. ಮನೆಯವ್ರ ಕಳ್ಸ ನಿನ್ಕ ಮುಂದಾಗಿ ನೀ ಹೊಬೇಕ
ಇನ್ನೇನ್ ಅಲ್ ಹೋದ್ರೆ ನಾನು ನನ್ ಚಕಪ್ಪನೆ ಹೋಗ್ಬೇಕು ಅಷ್ಟೆ. ನಮ್ಮ ಮನೇಲಿ ಹ್ಮ್ ಒಬ್ರೆ ಹೋಗಲ್ಲ ನಾವೆಲ್ಲ. ನಮ್ಮ ಆಂಟಿ ಮನೆ ರೋಗದು ನೋ ಕಲರ್
ಏನ ಮಾಡ್ತಿರೋರು?
ಅ ನಮ್ ಅಬಿಲ್ವಾ
ಹ್ಮ್
ಅದೇ ಅವ್ರ್ ದೇನು ಹತಿದಾರ ಅಂತ. ಅದ್ ಅವ್ರು ಫಂಕ್ಷನ್ ಮಾಡ್ತರ. ಜನಿವತ್ ತಕ್ಕ ಬಂದಾರ. ಇವತ್ ನೈಟು ನಾ ಅಲ್ಲಿರಾಕ ಪುನ್ ಪುನ ಏನು ಉಳ್ಕಂತ್ ಅನ್ಸ್ ಸ್ನಾನ ಗಿನ ಮಾಡ್ಬೇಕಾಯ್ತು ಅಂದಬಿಟ್ಟು ನಾನು ನಾಳೆನೇ ಹೋಗಮು ನಮ್ ಚಿಗಪ್ಪ ಆಮೇಲೆ ಕಟ್ಟಾಕ್ ಬೇಕು ಮತ್ತೆ ಪುನ ಬೆಳಿಗ್ಗೆದು ಇದ್ ಮಾಡ್ಬೇಕಲ್ಲ
ಹ್ಮ್
ಅಜ ತುಪ್ಪ ಊಟ ಮಾಡ್ತಾರಲ್ಲ ಅದಕೋಸ್ಕರ ಅವರು
ನಾಳತನ ನಾನ್ ವೆಜ್ಜು ನಾನ್ ವೆಜ್ ನಾಳೆ ತನ ನಾಳೆ ಹಾಗರ ಮದ್ಯಾನ ಹಂಗಾರು ಮಧ್ಯಾಹ್ನ ಆಯ್ತು ಊಟ ಹಾ ಅಜಯ್
ಮದೊಮ್ಮೆ ಐತೆ ನೋಡಮ ಹೇಳ್ದಂಗ
ಅ ಏರು ನಂಬರ್ ಕೊಟ್ಬಿಡ್ತಿನಲ್ಲ
ಹ್ಮ್
ತಗ ತಗೋ ಈಗೇನ್ ಮಾಡಮು ಯು ತಿದ್ದೆ ಈಗ ಫೋನ್ ದೂರ ಮಾಡ್ಬುಡ್ಲೆ ದೂರ ಮಾಡ್ತಿನಿರ್ ಫೋನ್ ಇರು ಇರು
ಹ್ಮ್ ಅದ್ ಒಳಗ್ ಮಾಡ್ಬಿಟ್ಟು ಈಚೋಗ್ ಕೊಡು.
ನಿನ್ ತಾತ ಹೇಳ್ತೈತಿ ಕೇಳ ನಂಬರು.
ನಾಕು ಎಂಟು ು ಸು ಮ ಅ ಹ್ಮ್ ನೋ ಹ ಹ್ಮ ಮತ್ತೆ ಯಂಗ್ ಮಧ್ಯಾಹ್ನ ತನ ಊಂಟಾರದು ಯಳ ಬಿಡಿ ಮಧ್ಯಾಹ್ನ ತನ ಊಟ್ ಹೋಗೊದು
ಹ ಮಧ್ಯಾಹನೇ ಆ ಪುನಃ ಬೆಳಗ್ ಏನಾದ್ರು ಪೂಜೆ ಗೀಜ ಏನಲ್ಲ ಮಾಡ್ತಾರೆ
ಇರ್ಲಿ ಗೊತ್ತಾಯ್ತು ಮಾಡ ಗೊತ್ತು ಒಟ್ಟ ನೋಡುವುದು
ಹೋಗ್ಬೇಕ ಆಯ್ತದಲ್ಲ ಅಂತ ಅಷ್ಟೇ ಇಲ್ಲಾ ಅಂತಂದ್ರೆ ಆಯ್ತು ಅರಸಿಪುರ ದೂರ ಅಲ್ಲ ಅದ್ರೆ ಹೇಳಿದೇನ
ಇರ್ಲಿ ಒಂದ್ ಐ ಎದ ಏ ಾನ ಇಲ್ಲ ನೀ
ಹ್ಮ್ ನನಗ್ ಅಕಸ್ಮಾತ್ ಅಲ್ಲಿ ಜಾಸ್ತಿ ಅಂತ ಅಂತನ್ ಪರಿಚಯ ಆಯ್ತು ಇದ್ರ ನಮ್ಮ ಮಾಡಳಿರ್ತೇನಾ
ನಿಮ್ಮ ಪರದೇನ ಡೌಟು ಹ್ಮ್ ಹ್ಮ್
ಬರ್ಲ ಕಂಬಲಾನ ತಿನ್ನಲ್ಲ ಅಂತಿದೆ
ಅಂದ್ರೆ ಬರ್ಲಿ ಅದಏನ ಹುಷಾರಿಲ್ಲ ಅಂತಾರಣ ಬರ್ಲಿ
ಒಂದ್ರ್ ಇದೇ ರೀತಿ ಆಗಿತ್ತು ಇನ್ನೊಂದು ಯಾವ್ದ್ ಹಬ್ಬ ಮಾಡಿದ್ರರು ಅವರು ನಾನು ನರ್ಸಿಬೋದಲ್ ಕೆಲ್ಸಕ್ಕೆ ಹೋಗಿದ್ದೆ
ಹ್ಮ್
ಆಮೇಲೆ ಇವರು ಯಾರ ಯಾರ ಊಟ ಮಾಡಿಲ್ಲ ಅಂಜರು ಆಮೇಲೆ ನಾನು ಮತ್ತೆ ತೇವ್ರ ಬಸ್ರನ ಎಂತಿದ್ದ ನಾನು ಮೈಸೂಮಿ ಮತ್ತೆ ಇನ್ನು ಯಾರು ಹೋಗಿದು
ಹ್ಮ್ ಹ್ಮ್ ಹೆಸರು ಹೆಸರು ಹೆಸರು ಹೆಸರು ಬೂಡ
ಹ್ಮ್
ಹ್ಮ್ ಅವ್ರಿಗ್ ಬಂದಾಯ್ತು
ಹಾ
ಹ್ಮ್ ಒಯಿ
ಹೌ ನೋಡ್ಬ ಹೋದ್ರೆ ನಮ್ ಚಿಕಪ್ಪ ಜೊತೆನೆ ಹೋಗ್ಬೇಕು ಹ
ಹ್ಮ್ ಬಂದ್ರಿ ಯಾರ್ ಬದ್ರ ಕರ್ಕ ಹೋಗು.
ಹ್ಮ್ ಅಲ್ಲ ನಮ್ ಚಿಕ್ಕಪ್ಪ ಬತ್ತದ. ಒಲ್ ಬಾರಬಕಾದ್ರಿ ಅಂದ್ರ ಕರ್ ಇರ್ಲಿ ಅಂತ ಅಷ್ಟೇ.
ಬೆಳಿಗ್ಗೆ ಮಾಮೂಲಿ ಬದೈತ್ ನ ಫೋನ್ ಮಾಡೋ ನಂಗ ಮಾಮುಲಿ ಟೈಮಿಂಗ್ಸ್ ಗ.
ಮಾಮಲ್ ಬರ್ತೀನಿ ಇನ್ನು ನೋಡ್ತಿನ್ ತಡಿ ಹೇಳಕಾಗಲ್ಲ ಅಂದ್ರೆ ಒಂದ್ ಸ್ವಲ್ಪ ಬೇಗ ಏಳೋದ್ರು ಬದ್ಲ್ ಲೇಟ್ ಆಗ್ ಎದ್ದೇಳ್ಬೋದು ಯಾಕ ಒಂದ್ ಸ್ವಲ್ಪ ಹುಷಾರ್ ಇಲ್ವಲ್ಲ.
ಯಾರಿಗೆ?
ನನಿಗೆ ಕಫಾ ಕಟ್ಬಿಟ್ಟದೆ ಕದ ಇನ್ ಸ್ವಲ್ಪ ಹ್ಮ್ ಇದು ಬೆಳಗ್ ಹೋಗಿದ್ದೋ ಹಾಗು ಇದ್ ಮಾಡ್ಲಿಲ್ಲ ಓಡ್ಲಿಲ್ಲ.
ಹಮ ಹ್ಮ್
ಹ್ಮ್ ಆವ್ನ್ ಲೇಟ್ ಆಗಿ ಬಲ್ಲ ನಾನ್ ಬೇಗನೆ ಹೋಗಿದ್ದೆ. ನವಿನ್ ಅವ್ನ್ಗೇನಿಲ್ಲ.
ನಾನು ಎಲ್ಲ ಓಡಾಡಿ ಓಡಾಡಿ ಈ ದೇವಸ್ಥಾನಕ್ಕೂ ಅಲ್ಗು ಓಡಾಡಿ ಓಡಾಡಿ ಕಲ್ನೋವ್ ಬಂದ್ಬಿಡ್ದ.
ಹ್ಮ್ ಇನ್ನು ಹಾಗಾದ್ರಿಲ್ಲ.
ಬರ್ತೀನಿ
ಹ್ಮ
ಬತೀನಿ ನಾಳೆ ಪರಿಸ್ಥಿತಿ ಹೆಂಗಿದ್ದ ಹಂಗ್ ನೋಡ್ಕೊಂಡ್ ನಾವ್ ರನ್ನಿಂಗ್ ಹಾ ಅಣ ಆಲ್ಮೋಸ್ಟ್ ನಾವ್ ಓಡ್ಬೇಕು ಓಡ್ಬೇಕು ಅನ್ ಮೈಂಡ್ಸೆಟ್ ಅದ ಓಡ ಮೈಂಡ್ಸೆಟ್ ಅದ ನಾಳೆ. ಹ್ಮ್ ಬೆಳಗ್ಗೆ ಎದ್ದ್
ಅ ಬ ಬಂದ ಮೇಲೆ ಈಗೇನು ಗೊ ಆ ಈ ಇಲ್ಲಿ ಇದೈತಲ್ಲ ಇಲ್ಲಿ ಫಂಕ್ಷನ್ ಇತ್ತಲ್ಲ ಶಿವರ್ ಮನೆ ಪಕ್ದಲ್ಲಿ
ಹ್ಮ್
ದೆ ಅದೆ ತೊಟ್ಲು ಶಾಸ್ತ್ರ ಇತಲ್ಲಪ್ಪ
ಹ್ಮ
ಅಲ್ಲಿ ಊಟ ಮಾಡಿ ನೀರ್ ಕುಡುದ್ಬಿಟ್ಟು ಹ್ಮ್ ಸುತ್ತ ಅಲ್ಲಿದ್ ನೀರ್ ಕುಡುದ್ನಲ್ಲ ಅಲ್ಲಿ ಒಂದ ಸ್ವಲ್ಪ ನಂಗ ಅಲ್ಲಿಂದ ತ ನೆಗಡಿ ಬಂದ್ಬಿಟ್ಟು ತಲ್ ತಲ ಇರ್
ಹ್ಮ ನೀರು ಈತರ ಇತ್ ಅಂದ್ರ ಬಾರಿ ಕಷ್ಟ ಮುಂದ
ಅದೇನೋ ಗೊತ್ತಿಲ್ಲ ನಮ್ಮ ಅಲ್ಲೂ ಅದೇ ನೀರೆ ಅದೇ ಅದ್ ನೀ ಆ ನೀರ್ಗನ ಬೇರೆ ಫಿಕ್ಸ್ ಮಾಡ್ಬಿಟ್ಟಾರ ಏನೋ ಗೊತ್ತಿಲ್ಲ. ಏನ್ ಮಿಕ್ಸ್ನು.
ನಮ್ಮಗು ಒಂದ್ಸಲ ಆಯ್ತ ನಮ್ಮಿಲ್ ಮನೆ ನೀರ್ ಕುಡ್ಬಿಟ್ಟೆ ಒಂದ್ತರ ಗಂಟ್ ದು ಕಸ ಅದ್ರ ಕಟ್ ತಿರ್ಲಿಲ್ವಾ. ಅಡ್ಜಸ್ಟ್ ಆಗ್ಬೇಕು ಏನು ಮಾಡ್ಕಲ್ಲ ಅಡ್ಜಸ್ಟ್ ಆಗ್ಲೇ ಬೇಕ್ ಹೊರ ಹೊರಗಡೆ ನಮ್ ಹೋದ್ರೆ ಏನ್ ಮಾಡಕದ್ದು.
ಹ್ಮ್
ಹೊರ್ಗಡೆ ಹೋದ್ರೆ ಏನ್ ಮಾಡಕದ್ದು.
ಹೊರಗಡೆ ಹೋದಾಗ ಅವೆಲ್ಲ ಅಡ್ಜಸ್ಟ್ ಆಯ್ತವೆ ನಮ್ ಒಂದ್ಸರಿ ಇವೆ ಅಡ್ಜಸ್ಟ್ ಆಗಲ್ಲ ಅಂದ್ರ ಒಂದೊಂದ್ ನೀರು ಇವೆ ಮಿಕ್ಸ್ ಮಾಡ್ಬಿಡ್ತಾರಲ್ಲ ಇಲ್ಲಿ. ಅದುಕ್ಕೋಸ್ಕರ ಇವೆ ಅಡ್ಜಸ್ಟ್ ಆಯ್ತಿಲ್ಲ. ಇಲ್ಲಾಂದ್ರೆ ನ ಪಕ್ಕ ಅಡ್ಜಸ್ಟ್ ಆಗ್ಬಿಡವ.
ಏನ.
ಓ ಹ್ಮ.
ಏನ್ ಅಜೆಸ್ಟ್ ಪಜೇಷ್ಠ ಬ.
ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ನೋಡ್ ಇದೇ ರೀತಿ ಒಂದ್ಸರಿ. ಈ ಏನದು ಹರ್ಷ್ ಸ್ಟ ಇಲ್ಲ ಅಂತರ್ ನೋಡು ಹರ್ಷ್ ಫೀಲ್ ಅಂತಾರ ನೋಡ್ ಮೈಗ.
ಹ್ಮ್ ಹ್ಮ್ ಆತರ ಆಯ್ತು ಒಂದ್ ಒಂದ್ಸಲ ಬಿಡು.
ಹ್ಮ್
ಹ್ಮ್ ಅದೇನು ಮಾಡಕ್ಗಲ್ಲ. ಹ್ಮ ಏನೋ ಒಂದ್ ಆಯ್ತು ಹೋಗತ್ತಗೆ.
ಹಾ
ಏರು ಮಾಡಕ್ಗಳ ಅಂತಿನಿ.
ಹ್ಮ್ ಸರಿ ಮಾಡ್ತೀನ್ ಬಿಡು ನಿಂಗೆ ಒಂದ್ಸತಿ.
ಹ್ಮ
ಮಾಡ್ತೀನ್ ಬಿಡು ಆಮೇಲೆ.
ಹ್ಮ್ ಸರಿ.